ನಿಮ್ಪಾಡಿ ನೀವವು ಮಾತಾಡ್ಕಡ್ರಿ
ಹ್ಮ ಒಂದೂರಲ್ಲಿ ಈ ಒಂದು ರಾಜು ಅಂತ ಇರ್ತಾನೆ ಅವನ್ ತಮ್ಮ ನಾಗರಾಜ್ ಅಂತ ಹೇಳ್ತಾನೆ ಅವ್ರ ಅಣ್ಣ ಕಿ ಕ್ಷಣ ಅಂತ ಇರ್ತಾನೆ
ಹ್ಮ್ ನನ್ದು ಖಕ್ರ ನಮ್ಮಾಗ ಆಗಿರ್ತಾನೆ
ಹಾ ನಾಗರಾಜನ್ನನು ಒಂದೊಡ್ಡು ಕಾಕ್ರನನ್ ಮಗ ಆಗಿರ್ತಾನೆ ಆಯ್ತು ಾ ಅವನಿಗೆ ಹಚ್ಚೆ ಅಂದ್ರೆ ತುಂಬಾ ಇಷ್ಟ ಅಂತೆ ಸ ಯವಾಗನು ಹಾಗು ಹೋಗ್ತಾಾಯ್ತನಂತೆ
ಹಾ
ಅದಾದ್ಮೇಲೆ ಆದ್ರೆ ಅವನಿಿಗೆ ಒಂದಿನ ಹಕ್ಚಕ್ ಹೋದಾಗ ತುಂಬಾ ವಾಸನೆ ಬರುತ್ತಂತೆ ಅದಕೋಸ್ಕರ ಅವ್ರ ಅಮ್ಮನತ್ರ ಹೋಗಿ ಅಮ್ಮ ಅಮ್ಮ ನೋಡಮ್ಮ ಎಷ್ಟು ವಾಸನೆ ಬರ್ತಿದೆ ಅಂತ ಅಂತನಂತೆ ಅದಾದ್ಮೇಲೆ ಅವ್ರಮ್ಮ ಇದರು ಅದಿಕ್ ಏನ್ ಮಾಡಕ್ ಆಗಲ್ಲ ಬಿಿಟ ಅದ್ ನಂಗೆ ಅಂತ ಅಂತಾರಂತೆ ಮತ್ತ ಇನ್ ಸುಮ್ನೆ ಸರಿ ಆಗ್ತಾನಂತೆ ಆಮೇಲೆ ಒಂದಿನ ಅಹ ಕಿರಣರಣ ಮತ್ತೆ ಕಿರಣರಣ ಮತ್ತೆ ಕಿರಣ ರಾಜು ನಾಗರಾಜ್ ಮೂರು ಜನನು ಪೇಟೆ ಹೋಗ್ತಾ ಇರ್ತಾರಂತೆ ೋಡೆ ತರಿ ಬಲ ರ ಪಿೋ ಸರಿ ನ ಹಲೋ
ಹಾ
ಕಳಿಸಸ್ಕೊಂಟ ನನ್ ಹೇಳಿದ್ದು
ಹ್ಮ್ ಕವಸ್ತು ಕಿರಾಣ
ಕಿರಣರಣ ನಾಗರಾಜು ತುಂಬಾ ತುಂಬಾ ಅಂದ್ರೆ ತುಂಬಾ ಚಡ್ಡಿ ದೋಸ್್ರಂತೆ
ಹಾ ನನ್ ಅಕ್ಕನ್ ಸಿಗ್ಬೇಕು
ಹ್ಮ್ ಯಾಕ್್ರೀ ಪಾಪ ಅಂಗ ಿದ್ದೀರಾ
ತಪ್ಪಾಯ್ತು ತಪ್ಪಾಯ್ತು
ನನಗ್ ಮ ಮಂತ್ರಾಲಯ ಅಂದ್ರೆ ತುಂಬಾ ಇಷ್ಟ ಆದ್ರೆ ಹೋಗಕ್ಕೆೆ ಆಗ್ತ ಹ
ಕರ್ಕೊಂಡ ಹೋಗ್ತೇನ್ ಬಿಿಡಿ
ಹಲೋ
ಕರ್ಕೊಂಡ್ ಹೋಗ್ತೀನ್ ಬಿಡ್ರಿ
ಯಾವದ ಯಾವಾಗ ಕರ್ಕೊಂಡ ಹೋಗ್ತೀರಾ ಸಾಯುದ್ರು ಒಳಗೆ
ಹ್ಮ್
ನಾನ್ ಸಾಯೋದ್ರು ಒಳಗೆ
ತೋ ಏನ್ಂತರಿದ್ರ ಮಾತಾಡ್ತೀರ
ಅಲ್ವಾ ಅದೇನೋ ಅಪ್ಪ ಅಲ್ಲೊಂದು ಮತ್ತೆ ಹೊಂನಾವರಕ್ೊಂದು ಹೋಗ್ಬೇಕು ಅಂತ ತುಂಬಾ ಆಸೆ ಇದೆ ನಂಗೆ.
ಚಕ್ಕ ಮಜನ್ ಕರ್ ಒಂದ್ಸರಿ ಕರ್ಕೊಂಡ್ ಹೋಗ್ತೀನಿ ಅಂದತಾನೆ
ಇದ್ಯಾ ಅಲ್ಲಿ ಅಲ್ಲಿ ಹೋಗಿ ಒಂದ್ ಫೋಟೋ ತಕ್ಕೊಳೋ ತಕ್ಕ ನಮ್ ಸಮಾಧಾನ ಇಲ್ಲ ಮತ್ತೆ ಏನ್ ಮಾಡ್ತಿದ್ದೀರಾ ಅಷ್ಟು ಬ್ಯುಸಿ ಇದ್ದೀರಾ
ಎಸ್ ಎಕ್ಸ್ ಎಸ್ ಎಕ್ಸ್ ಆರ್ ಲಂಕಾಶಿರೆೇ
ಎಕ್ ಎಕ್
ಹಂಡ್ರೆಡ್ ಪಸೆಂಟ್
ಟು ಹಂಡ್ರೆಡ್ ಪರ್ಸೆಂಟ್ ಬೇಬಿ
ಯ
ಆ
ನನ್ ಮುದ್ದು ಅಲ್ವಾ
ನೀನ್ನ ಅಪ್ಪನ ಮನೆದ ಇದು
ಅಂದ್ರೆ ಈ ಡೈಲಾಗ್ನ ಯಾವ್ದೋ ಒಂದು ಕರ್ಣ ಸೀರಿಯಲ್ ಕೇಳಿದ್ದೆ ನೀವ್ ಕೇಳಿದ್ದೀರಾ ಅದನ್ನ
ಹ್ಮ ಹ್ಮ್
ಹ್ಮ್ ಅದನ್ ಹೇಳಕ್ ಬಂದೇ ನೀವೇನ್ ಅನ್ಕೊಂಡ್ರಿ
ಏನಿಲ್ಲಪ್ಪ ಒಂದ್ ಸಗಂಡ್ ನಡಕ ಸ್ಟಾರ್ಟ್ ಆಗ್ಬಿಡ್ತು
ಹೌದಾ ಹಗೆಲ್ಲ ನಡಗ್ಬಾರ್ದು ಜೀವಕ್ಕೆ ಅಪಾಯಕಾರಿ ಗೊತ್ತಾಯ್ತಾ ಮತ್ತೆ ಏನ್ ಮಾಡ್ತಿ ಇವಾಗ
ದನ ಕಾಯ್ತಾ ಇದ್ದೀನೆಿ ಬರ್ತಿೀರ
ನಂಗೆ ಊರು ದೇಶ ಎಲ್ಲಾ ತಿರ್ಗಾಡ್ಬೇಕು ಅಂತ ತುಂಬಾ ಇಷ್ಟ
ಹ್ಮ್ ಆದ್ರೆ ಎಲ್ಲಾಅಂಕ ಒಬ್ಬರಷ್ಟು ಕೆಪಾಸಿಟಿ ಇಲ್ಲ ದೇಶ ತಿರ್ಗಾಡ್ತೀರಾ
ಕೆಪಾಸಿಟಿ ಇದೆ ಯಾರು ಹಿದ್ದು ನಿಮ್ಗೆ ಇವಾಗ
ಎಲ್ಲ ಒಂದು ್ ಎಲ್ಲಾಂಕ ತಿರ್ಗ್ ಬರೋ ಕೆಪಾಸಿಟಿ ಇಲ್ಲ
ಇಲ್ಲ ನನಗ್ ಕೆಪಸಟಿ ನಿಮ್ಗೆ ಯಾರ ಇಿವವಾಗಿಲ್ಲ ಅಂದಿದ್ದು
ಹೇಳಿ ನೋಡಣ್ಣ
ಹ್ಮ್ ಹೌದಪ್ಪ
ಹೌದಪ್ಪ ಅಂದ್ರೆ ಇದೆ ನನಗೆ
ಇ ಭಾರಿ ಕೆಪಾಸಿಟಿ ಐತೆ ನಿಂಗೆ ಅದೇ ಹೇಳತ್ ನ ಭಾರಿ ಕೆಪಾಸಿಟಿ ಐತೆ
ಅದೇ ಕೇಳಿ ಮತ್ತೆ ಮತ್ತೆ ಇವನು ನ ಮತ್ತ ತುಂಬ ಹತೀರಲ್ಲ
ಹ್ಮ
ಇದಗ ಬಿ
ಇಾನ ಮ ಒಂದಿನ ಇಬ್ಬರಿಗೂ ಕಾಲೇಜ್ ಬೇರೆ ಬೇರೆ ಆ ಆಗಿದೆ ಮತ್ತೆ ಅವನು ಅವನ್ ದಾರಿ ನಾಕೊಂಡು ಹೋಗ್ತಾನೆ ಇವನ್ ಇವನ್ ದಾರಿ ಅವನ್ ಹಾಕೊಂಡು ಹೋಗ್ತಾನೆ
ಅಷ್ಟೆ
ಹ್ಮ್ ಹೇಗಿತ್ತು ಕಥೆ ಏ ಮಸ್ತ ನೆಕ್ಸ್ಟ್ ಟೈಮ ಎಂತ ಎಸಲ್ಸ ಪಶ್ಚಿಮ ಾಪದೆ ಏನ್ ಮಾಡ್ಿದ್ದೇವೆ ಎರನ್ನಣ ನನ್ ಗೊತ್ತಲ್ಲಾ ಏನ್ ಯ ಮಾಡ್ತಿದ್ದೇನೆ ಹ್ಮ
ನ ಮಟ
ಹೌದು ನಿಮ್ಗೆ ಓಟಾ ಇಲ್ಲದ ಹ್ಮ್ ಓದ್ತಾ ಇಲ್ಲ ಅದು
ಮತ್ತೆ ಯಾವಾಗ ನೋಡ
ಮತ್ತೆ ಯಾವಾಗ ನೋಡಿದ್ರು ಟಸ್ ಟಾಸ್ ಅಂತಕತೀರಾದ ಬ ಆಸತಿ ಇ ಟಾಸ್ ಅಂತೀನಿ ಅಂತ ನಿಂ ಹೆಂಗಗೆ ಗೊತ್ತಾಯ್ತು
ಅಲ್ಲ ಇವಾಗ
ಅ ಅಲ್ವಾ ಅಂತ ಒ ಅಂದಲ್ವಾ ಹೂವ ಸೊಪ್ಪು ಮಾರ್ಕಂಡಿದ್ರೆ ಬದುಕ್ತಿಯಾ
ಯಾವ
ಯಾವು ಚನಚಿತ್ರ ಅದು ಬಿಟ್ಕೊಂಡು ಗಂಡಸರು ಜೊತೆ ಬೇರೆ ಬೇರೆ ಮಾತುಗಳು ಆಡಿದ್ರೆ ಹೂವ ಸೊಪ್ಪು ಜೊತೆನೆ ಸಾಯ್ತ್ಲಯ
ಹೌದಾ
ಹ್ಮ್ ಹಯೇ ಕಾಮಿಡಿ ಡೈಲಾಗ್ ಇವೆಲ್ಲ
ಹಂಬನೆಿ
ತುಂಬಾ ನ್ದೆ ಬರ್ತಿದೆ ಅೇ ಇನ್ನೊ ನಾಕ್ ನಿಮಷ ಮಾತ್ರ ತಲೆನೋ ಅಲ್ಲಾ ಮಲ್ಕಬಡು
ಹ್ಮ್ ಇನ್ನ್ ಚೆ ಮಾಡ್ಬಡ
ಇನೊದ್ದು ಚಲ ಮಾಡ ಹ್ಮ ಮಾ ನೀ್ ಎಷ್ಟು ಸರಿ ಮಾಡಿದ್ರೆ ನನಗೇಏನ್ ಬೇಜಾರ್ಲ್ಲ ನಾ ಯೂಸ್ ಮಾಡೋತ್ರರ ಯೂಸ್ ಮಾಡ್ಕೊಂಡು ಕುೂಿ ಂತಿದ್ದ ನನ್ ಪಡೆ ನಾನು ಫೋನ್ ಯೂಸ್ ಮಾಡ್ತಾ ಇದ್ದೀನಿ ನನ್ಗೇನ್ ಟೆನ್ಷನ್ ಇಲ್ಲಮ್ಮ ಅಂದೆ
ಹೌದಾ ಮತ್ತೆ
ಹೌದಾ ಮತ್ತೆ ನಿಮ್ಗೆ ತಂಗಿ ಇದ್ದಾಳೆ.
ಹೌದ ಅವ್ರೇಏನ್ ಮಾಡ್ತಿರೋದು.
ಹೌದಾ ಅವ್ರೇನ್ ಮಾಡ್ತಿರೋದು ಅವಳಾ ಓದ್ತಿದ್ದಾಳೆ.
ಹೌದಾ
ಹೌದಾ ಅವೆಲ್ಲ ನಿಮಗ್ಯಾಕ್ರಿ ಮತ್ತೆ ನಿಮಗೆ ಮದುವೆ ಆಗಿಲ್ವಾ ಇನ್ನೂ ಹಾ
ಮದುವೆ ಆಾಗಿಲ್ವಾ
ಆಗ್ತಾ ಇತ್ತು ಇಷ್ಟರ್ಗೆ ಅದ ಆತಂಕಗಳು ಬಂದ್ಬಿಟ್ಟು
ಏನು ಕೇಳ
ಹ್ಮ್ ಹಗೆ ಸುಮ್ಮ ಅಂದ್ರೆ ನಿಮ್ದು ಲವ್ ಮ್ಯಾರೇಜ ಹ್ಮ್ ನಲ್ಲ-
ಹ್ಮ
ಅವೆಲ್ಲ ನಿಮಗೆ ಹ ಯಾಕೆ ನಮ್ದ ಏನಾರ ಆಗತ್ತೆ ನಿಮ್ದ ಯಾಕಾವಲ್ಲ ಅಂತೆ.
ಹ್ಮ್ ಸರಿ
ಸರಿ ಹ್ಮ್ ಸೇ ಸೇ ನನ್ಗೆನೆ
ಮುಚನ್ನ ತೀ
ಮುಂಚೇನೆ ಕೇಳ್ಕೋಣ
ಮತ್ತೆ
ಮತ್ತೆ ಅನಾಗ ನೀನ್ ಯಾರು ಫಸ್ಟು
ನೀನ್ ಹೇಳು
ನೀನ ಮತ್ತೆ ನಿಮ ಗೆಳತಿಯರ ಯಾರ್ಯಾರು ಚಿಕ್ಕ ವಯಸ್ಸಲ್ಲಿ ಇದಿದ್ದಾಗ ನಿಮ್ ಗೆಳತಿಯರ ಯಾರ್ ಯಾರ್ ಇದ್ರು ಅವರ ನೇಮ್ ಹೇಳಿ ಗೆಳತಿಯರ ಗೆಳತಿಯರ ಹೆಸರಾ
ಹಾ
ಹಾ ಸಿಂಧು ಸೃಷ್ಟಿ
ಹಾ ಮುಂದೆ
ಹ ಮುಂದೆ ಎ ಥೂ ನೀನಿವ ಒಂದ ನಲವತ್ತ ಜನದ ಮೇಲೆ ಇದ್ರು. ನಲ್ವತ್ತು ಜನ
ಹೇಳಿ
ಹೇಳಿ ಅವ್ರಲ್ರ ಹೆಸರು ನಂಗ ಇವಾಗ ನೆನಪ್ಪಿಲ್ಲ
ಹೌದಾ ಬಿಡಿ ಹಾಗಿದ್ರೆ
ಹೌದಾ ಬಿಡಿ ಹಾಗಿದ್ರೆ ಹೋಗೀ ನೌ ಇಯಂ ಎ ಗುಡ್ ಬೊಯ್
ಏನು
ಏ ಏನಿಲ್ಲ ಇವಾಗ ನ ಒಳ್ಳೆ ಇವಾಗ ನಾನು ಒಳ್ಳೆ ಹಡ
ನಿಮ್ಗೆನ್ೇನಾದ್ರೂ ಇಷ್ಟ
ನಯನಾನ ನ ನ ಬ ೋಶಿ ಗಲಿಜ ನಾನನ್ ಹೇಳಿದ್ದು ನೌ ಇಯಂ ಎ ಗುಡ್ ಬಾಯ್ ಅಂತ ಹೇಳಿದರದು
ಇ ಇ ಇಂಗ್ಲೀಷ್ ಸೂಪರ್
ಇರೋ ಇರವರೆ ಒ ನಿಮಿಷ ಏನ ಏನಿಲ್ಲ ಬಿಡಿ
ಮತ್ತೆ
ಮತ್ತೆ
ಹೇಳಿ ಕೇಳವಾ
ಹೇಳಿ ಕೇೇಳುವ ಯಪ್ಪಾ ಎಸ ಎಕ್ಸಿಕ್ಏನ ಮಾಡಿದ್ದೀನಿ ಎಸ್ ಎಕ್ಸ್ ಮಾಡಿದ್ದೀನಿ ಹಾ
ಏನ್ ಮಾಡ್ತಿದ್ದೀರಾ
ಏನ್ ಮಾಡಿದ್ದೀರಾ ಇದು ಲಂಕಾಶಿರ ಮತ್ತು ಎಸ್ ಎಕ್ಸ ಮೈದಿ ತಲ ಇವತ್ತು
ನ ತುರೋ
ಚೀಕ್ಕಾ ಮುಚ್ಕೊಂಡು ಹೊಂದ ಎಷ್ಟು ಒಂದ್ ನಿಮಿಷ ಐತೆ ಮಾತಾಡಿ ಗೆಟ್ ಲಾಸ್ಟ್ ಅದು ಬಿಟ್ಕೊಂಡು ಕಂಕನಿ ಲದು ಇ ಆ
ಇಂಗ್ಷ ಮಾತಾಡಬೇ್ದು
ಬೇಡಪ್ಪ ಚಿ ಗಲೀಜು ಕರೆಕ್ಟ್ ಆ ಅಂತೆ ಸರಿ ಆಗುತ್ತೆ ಅಂತ ಹ್ಮ ಒಂದು ವಾಟ್ಸ್ಆಪ್ ಅ ಒಂದು ಮೆಸೇಜ್ ಹಾಕಿ ತಿ ಕಳಿಸತೀನಿ ನೋಡಿ ಒಂದು ಫಾರ್ವರ್ಡ್ ಮಾಡ್ತೀನಿ
ನಿಮ್ ಜೊತೆ ಮಾತಾಡ್ತ
ನಿ ಜೊತೆ ಮಾತ್ರ ತುಂಬಾ ಖುಷಿ ಆಯ್ತು ಧನ್ಯವಾದ ಹಾ ಧನ್ಯವಾದ ಧನ್ಯವಾದ